ಏನ್ ಅಣ್ಣ ಆರಾಮ
ಏ ಆರಾಮ್ ಮಾಡಡಪ್ಪ ನೀವ ಇದು ಹ ಆಯ್ತು ತಪ್ಪ ನಿಮ್ದೆ
ನಂದು ಇನ್ನ ಎಲ್ಲಾ ಮಾಡ್ಬೇಕತ್ ಮಾಡವಿ ಇನ್ನು
ಹ್ಮ್ ಹ್ಮ್
ಏನಾರ ಅಡ್ಗೆ ಮಾಡ್ಕೊಂಡಂದ ರತ್ ಮಾಡ್ತೇವಿ ಯಾಕಂದ್ರ ಅವ್ರರು ಅಡ್ಗೆ ಮಾಡಿ ಮಾಡಿ ತಿಂದು ತಿಂದು ನಮಗು ಬೇಸರ ಆಗ್ಯದ ನಾವ್ ಮಾಡ್ಕೊಂಡ ತಿನ್ಬೇಕ ಅಂತ
ಹೌದಾ
ಅಣ್ಣ
ಹಾ
ಇನ್ನಾಗ ಏನ ಅನಕತಿದಿ -ನಾ -ಮಾತಾಡ್ಬಿಟ್ಟೆ ಏನ ಏನ್ ಹೇಳತ್ರಿ.
ಹ್ಮ -ಇದು ಪೀಶ ಹಾಕ್ಬೇಕಂತ ನೋಡಿ ಆಕಟ್ಟ ನ ಮುುಡ್ಗನೊಂದು -ಇ -ಟ್ಯಾಲೆಂಟ್ ಅನ್ ಅಬ್ದುಲ್ ಅಂತ ಹೇಳಿ.
ಹಾ- ಹಾ
ಟಾಲೆಂಟ್ ಅಂದ್ರೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ನೌಕರಿ ಆಗೋ ಎಲ್ಲ ಬಿಟ್ಟ ಬಂದ ನ ದೊಡ್- ಓ- ಗೆ- ಪಿ- ಎಸ್ ಆಗ್ಬೇಕಂತ ಅನ್ಕೊಂಡ ಅವನ. ಹಡಿ ಅದೇ ಡಿಗ್ರಿನ. ಕಂಪ್ಲೀಟ್ ಆಗಿಲ್ಲ ಮನೆ ಪೀಸ್ ಎಕ್ಸಾಂಪಲ್ ಕ್ಲಿಯರ್ ಆದ್ರೂನು ಹೋಗಿಲ್ಲ.
ಹಂಗಿತ್ತಂದ್ರೆ ಸುಮಾ- ಐ -ಎ-ಯಸ್- ಟೈ ಮಾಡತ್ತೇಳಲ್ಲ ಅವ್ರಿಗೆ.
ಇಲ್ಲ ಒಟ್ಟ- ಪಿ -ಎಸ್ ಐ -ಗಿಟ್ಟನಂತ- ಪಿಯುಸಿ ಎಲ್ಲ ಒಂದು ಯಾವಲ್ಲ ಇದ ಆಧಾರ್ ಕಾರ್ಡ್- ಹಾ ಓ್ತ- ಓ್ತ ಯಾಕೆ.
ಎಲ್ಲ ಅಲ್ಲೆಲ್ಲಾ ನೋಡ್ತಿರ್ತಾರ ಫಿಸಿಕಲ್ ಒಳಗ. ಹ್ಮ್- ಕುಟಗ ಹತ್ತಿನವರ್ಗ ಹೋಗಲ್ ಬಾಯಿ ಒಳಗ್ ಬಟ್ಟ.
ಮಾತಾಡಲ್ಲ ಅದಕ್ಕ್ಯನಾ. ಅ ಹಾ- ಅದೇ ಹುಡ್ಗ ಫುಲ್ ಟ್ಯಾಲೆಂಟ್ ಆದ ಅದಕ್ಕೆ ಒಂದು ಪೀಸ್ಪ್ ಅಪ್ಲಿಕೇಶನ್ ಹಾತವಿ.
ಹೌದು ಸರ್ವರ್ಲ್ಲ ನಾನ ಟ್ರೈ ಮಾಡತನಿ ಅಪ್ಲಿಕೇಶನ್ ಹಾಕಕ್ ನಲ್ಕ ದಿನಯಐ ಸರ್ ಇಲ್ಲ.
ನ -ಈಗ ಆನ್ಲೈನ್ ಸೆಂರ್ ಬಂದ್ವಿ ಅಪ್ಲಿಕೇಶನ್ ಆಗ್ತಾ ಇದೀವಿ. ತಗಂತಂದ್ರೆ ಚಲೋ ಮತ್ತೆ ನಾಳೆ ಬಂದ ಆಗ್.
ಅಲ್ಲ ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಸುಮ್ಮ ಪೇಶಿ ಬಿಟ್ಬಿಡಂತ ಹೇಳಿ ಇವ್ರ ಜಾಗಕ್ಕೆ ಬೇರೋದ್ರು ಬರ್ತಾರೆ. ರಲ್ಲ ಸುಮನೆ ಈಗ ಮತ್ತೊಬ್ರು ರೊಟ್ಟಿ ಮಾಡ ಕೊಡದಂಗ ಅಲ್ಲನ. ಈಗ ಇವ್ರಿಗೆ -ಪಿ -ಎಸ್- ಐ- ಇಂಟ್ರೆಸ್ಟ್ ಐತೆ ಅಂತ ಹೇಳ್ದಲ್ಲ. ಈಗ ಪಿ -ಎಸ್-ಐ -ಇಂಟರೆಸ್ಟ್ ಇತ್ತು ಅಂದ್ರೆ- ಪಿ- ಸಿ -ಯಾವದಕ್ ಅಪ್ಲಿಕೇಶನ್ ಆಗ್ತ ಈ ಮತ್ತೊಬ್ರು ಒಟ್ಟಿ ಮಾಡಿ ಬಿಡಂಗ ಆತ್ತೈತದು.
ಹೌದಾ ಹೇಳ್ದ ನಂಗೆಲ್ಲಾ ಇಂಟ್ರೆಸ್ಟ್ ಅದೇ ಈಗ ಸುಮ್ನೆ ಅವ್ರ ಮನೆ ಫೋರ್ಸ್ ಮಾಡ. ಪೀಸ್ ಹಾಕೈತ್ ನ ಪೀಸ್- ಮೇ ಇಂಟ್ರಸ್ಟ್ ಇಲ್ಲ ಮೊದ್ ಒಂದ್ಸಲ ಪೀಶಿ ಆಗಿತ್ತು.
ಹ್ಮ್
ಅಂದ್ನು ಹೋಗಿಲ್ಲ ಎಸ್ ಎಸ್- ಜಿ -ಡಿ ಆಗಿತ್ತು. ಅಂದ್ರೂನು ಹೋಗಿಲ್ಲ ಬಾಳ್ ಟ್ಯಾಲೆಂಟೆಇದಾನು ಹುಡುಗ. ಅಬ್ದುಲ್ ಅಂದ್ರೆ ನಮ್ಗೆ ಆಸ್ಲಿಕ್ ಒಂತರ ಹಿರಿಟ್ಟದ್ದಂಗ.
ಹೇ- ಇರ್ಬೇಕಣ್ಣ ಅಂಥವ್ರಂದ ನಮ್ ದೇಶ ಬೆಳೆಯದು.
ಚಟ ಇಲ್ಲ ಏನಿಲ್ಲ ದಿನಲುೂ ಒಂದ್ ಹದ್ನೆಂಟು ತಾಸ ಹೊತ್ತ ನೋಡ ಒಂದ್ ದಿನದಾಗ. ಹದಿನೇಳೇಳು ತಾಸ ಒಂದತ್ತಾನೆ ಒಂದ್ ದಿನಕ್ಕೆ. ಏನ-ಬ ನಾಲ್ಕ್ ತಾಸ ಮಾಡ್ತಾನ ಅಂತ ನಿದ್ದೆ
ಯಪ್ಪು ಯಾರಣ್ಣ ಫೋಟೋನ ಕಿಸಸು ಅವ್ರ ಫೋಟೋ ನಾನು ರೂವ್ಗರ್ ಹಾಕೋತಿನಿ ನಾನು.
ಹ್ಮ್ ನಾನಲ್ಲ ಅಬ್ದುಲ್ ಅಂತ
ಹ -ಹಾ -ಇಲ್ಲ ಅವ್ರ ಫೋಟೋರ ಕೊ ನಾನು ನನ್ನ ರೂ್ಾಗ ಹಾಕೊಂಡು ಹದಕೋ.
ಹ್ಮ- ಆಗ್ತನ ಗ್ರೂಪ್ ಪೋಟದ ಆಲದ ಆಗ್ತನ್. ಇದ್ದು ರಕ್ಕ -ಬ. ಹ- ಹ -ಮತ್ತೆ ನೋಡ. ಅದೇ ಯಾವ ನಾನು ಈಗ ಯಾರಾರ ಬಿರ್ತಾ ಇರ ಮಕ್ಕಟ್ಟ ಬುಕ್ಸ್ ಯ ಓದ್ಬೇಕು. ಅಂತ -ನೀ -ಏನನ್ ಗೊತ್ತಿದ್ರೆ ಆರಾರ -ಬಿ- ಎಕ್ಸಾಂ. ಪ್ರ ಹಾ
ಯಾವ್ರ ಅಪ್ಲಿಕೇಶನ್ ಬಿಟ್ರ ನನ್ಗ ಒಂದಚೂರು ಹೇಳ್ರಿಕಂದ್ರ ನಾ ಅವೆಲ್ಲಾ ನೀವು ಅದ ಗ್ರೂಪ್ನ ಇರ್ತ್ರಿ ಗೊ. ಯಾವ- ಗ್ರೂ
ನಾವದು ಎಲ್ಲಿಪ ಹಾಕಿವಿ
ಹಾ
ಮತ್ತೆ-ಏ ಹ್ಮ -ಇದು ಲೋಕಪಲ್ ಆರ -ಬಿ -ಗ್ರೂಪ್ -ಡೇ -ಹಾಕಿನಿ. ಮತ್ತೆ ಇನ್ನ ಬೇರೆ ಬೇರೆ ಹಾಕಿರ್ಬೇಕ ಎಷ ನೀವು ನೀವ ಯಾವ್ದ ಹಾಕಿಲ್ಲ
ಇಲ್ಲಣ್ಣ ನ ಯಾವ್ದ್ ನನಗ್ ಇಂಟ್ರೆಸ್ಟ್ ಇಲ್ಲ ಇ ಎಲ್ಲ ಸಣ್ಣಪುಟ್ಟ ಜಾಮ ಇಂಟ್ರೆಸ್ಟ್ ಇಲ್ಲೇ ಗ್ರೂ
ಹ ಕೂರ್ ಸಿತ್ ನೋಡ
ನಾನು ಇವೆಲ್ಲಾ ಅಬ್ರಿ ಎ ಬಿ ಸಿ ಗ್ರೂಪ್ಗೆಲ್ಲ ಇಂಟ್ರೆಸ್ಟ್ ಎಲ್ಲ ಓನ್ಲಿ ಎ ಗ್ರೂಪ್ ಅಪ್ಪ
ಹಾ ಒನ್ ಏಟಿ ಮಿನಿಟ್ ಸುಂಡ್ ಆಗ್ಯದಣ ನಿಂದು ನಿಂದು ಮುದ ನಿಂದಿಲಿ ಒಂದು ಮುದ ಇರ್ತದ ನೋಡ್ರ ಅ ಬರೆಿ ಆ ಟಾಸ್ಕ್ ವ್ಯಾಲ ಇಡ್ಬ ಹೇಳಳ್ಬ ಅದೇ ಯಾವ್ದೊನ್ಸ್ ಂದ್ರಳಂದೆ
ನಡ ಈಗ ಬಿ ಸಿ ಡಿ ಗ್ರೂಪ್ಗೆಲ್ಲ ನಗ್ ಇಂಟ್ರೆಸ್ಟ್ ಇಲ್ಲ ಹೊಡದ್ರೆ ಏದಾಗಿ ಹೊಡಿಬೇಕು
ಹಾ ಹಾ ಹಾ ಹಾ
ಅದಕನಾ ಹ ಆದ್ರೆ ಐ ಎಸ್ ಹಬಕ್ ಇಲ್ಲ ಐ ಪಿ ಎಸ್ ಹಬಕ್ ನಾನ
ಹ
ಇಲ್ಲ ಅಂದ್ರೆ ಎಲ್ಲಾ ಬಿಟ್ಟು ನಾನ್ ಸುಮ್ನೆ ಪಾಲಿಟಿಕ್ ಇ ಹೇಳೋ್ ಬಿಡ್ತೇನಿ ಅಷ್ಟೇ ಮುಂದೆ ನೋಡ್ತಾನ ನೋಡಿ
ಹಾ ಮಾಡ ಇದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದು ಮಾಡದು
ಹ್ಮ್ ಸುಮ್ನೆ ಒಂದ್ ಮೇಂಬರ್ ಆದ್ರೆ ಇವಾಗ ಒಂದ ಮನೆ ಮೇಲೆ ಮನೆ ಕಡತಾರೆ ನಾವ್ ನೋಡು ಜಾಬ ಜಾಬು ಅಂತ ಬರ್ದಾಡ್ತಾ ಇದ್ವಿ
ಹಾ ಹೌದೌದು
ಮತ್ತೆ ಎಣ ಸಮಾಚಾರ
ಹ ಹ ಈಗ ಈಗ ಅತ್ಯಂತ ಶ್ರೀಮಂತರು ನಮ ಕರ್ನಾಟಕದಲ್ಲಿ ಅಂತ ನಮ ದ ವಿಷ ಬಂತ ಇರೋದೇ ರಾಜಕೀಣಿಗಳು
ಹ ಫಸ್ಟ್ ರಾಜಕಾರಣ ಅಲ್ ಸೆಕೆಂಡ್ ಸಿನಿಮಾ ನಟರು ತರ್ಡ್ ಇದು ಸ್ಪೋರ್ಟ್ಸ್ ಮ್ಯಾನ್ ಗಳು
ಹ್ಮ್
ಇವೆಲ್ಲ ಅದು ಕೆಲವೊಬ್ರು ಇರ್ತಾರೆ ಬಿಸ್ನೆೆಸ್ ಮ್ಯಾನ್ ಗಳು ಮತ್ತೆ ಯಾರು ಇರಲ್ಲ
ಹಾ ಮತ್ತೇನ್ಡದ
ಏನಿಲ್ಲ ಅಣ್ಣ ಸುಮ್ನೆ ನಾನು ಓದ್ಕೋದ್ ಕುಂತೀನಿ ನೋಡಪ್ಪ ಒಬ್ಬ ಇದ ಇತಿಹಾಸ
ಈಗ ಪೊಲಿಟಿಕಲ್ ಹೋಗಬೇಕಂದ್ರೆ ಇಂದ ಬ್ಯಾಕ್ ಗ್ರೌಂಡ್ ಸ್ವಲ್ ಜಾಸ್ತಿ ಇರ್ಬೇಕಲ್ಲ ದುಡ್ಡು ಹಿಟ್ಟೇ ಅಲ್ಲೇ
ನೀ ಅದಕ್ಕೇಏನಿಲ್ಲ ಪಾಲಿಟಿಕ್ ಹೋಗ ಬ್ಯಾಕ್ಗ್ರೌಂಡ್ ಬೇಕಾಗಿಲ್ಲ ಜನ್ರ ಬೆಂಬಲ ಇರ್ಬೇಕು
ಹಾ
ಜನರ ಬೆಂಬಲ ಇರ್ಬೇಕು ಕಾನೂನಿನ ಅರಿವಿರ್ಬೇಕು ಯಾರ ಜೊತೆ ಹೆಂಗ್ ಮಾತಾಡ್ಬೇಕು ಯಾರ್ ತಪ್ಪು ಮಾಡಿದ್ರ ಅವ್ರಿಗೆ ಯಾವ ತರ ಶಿಕ್ಷೆ ಕೊಡಸ್್ಬೇಕು ಅದೆಲ್ಲ ಗೊತ್ತಿರ್ಬೇಕು ಅದು ಗೊತ್ತಿದೆ ನೀನ್ ಆರಾಮ ಪಾಲ್ಟಿಿಕ ಹೋಗ್ಬೇಕು
ಅಲ್ಲ ಎಂದ ಬ್ಯಾಕ್ ಸಪೋರ್ಟ್ ಅಏನ್ ಬೇಕಲ್ಲ ಅ
ಬ್ಯಾಕ್ ಸಪೋರ್ಟ್ಣ್ಣ ನಿನ್ ಟ್ಯಾಲೆಂಟ್ ಬ್ಯಾಕ್ ಸಪರ್ಟ್ ಬೇಕಾಗಿಲ್ಲ ನೀನ್ ಟ್ಯೆಂಟ್ ಇರ್ಬೇಕ ಮದ್ ನನ್ನತ್ರ
ಹಾ ಹೌದೌದು
ಇವಾಗ ಒಬ್ಬ ಅಧಿಕಾರಿ ಉದಾಹರಣೆ ಕೊಡ್ತಾ ಇದ್ದೀನಿ ಒಬ್ಬ ನೀನೇ ಒಂದು ಹಾಸ್ಟಲ್ ಇರ್ತ ಅನ್ಕೋ ನಿಮ್ಮ ಡ ಏನ ತಪ್ಪು ಮಾಡಿರ್ತಾನೆ
ಹಾ
ಅಂದ್ರೆ ನನ್ಗೆ ಸಿಗೋ ಸವಲತ್ತುಿನ ಏನ್ ಸಿಕ್ತಿರಲ್ಲ ಅವಾಗ ನೀವು ಮಾಡೋನ್ ಜೊತೆ ನೀನ್ ಯಾವ ತರ ವಾದ ಮಾಡ್ತೀಿ ಅಂತ ಹೇಳುದು ಮೇನ್ ಇಂಪಾರ್ಟೆಂಟ್ ಹತದಲ್ಲಿ
ಹೌದೌದು
ಯಾಕಂದ ನಿನ್ ಟ್ಯಾಲೆಂಟ್ ಅದ ನೀನ ಹೊರಾಡ್ತಾ ಅಲ್ಲಿ ಹಂಗೆ ಮತ್ತೆ ಯಾವ್ದ್ ಕಡೆ ಆದ್ರೂ ಒಬ್ಬ. ಗೌರ್ಮೆಂಟ ಎಂಪ್ಲಾಯಿ ಏನೊ ತಪ್ಪ ಮಾಡದ ಅವ್ನ ಅಪೋಸಿಟ್ ಮಾತಾಡ್ಬೇಕ್ ನಿನ್ ಹತ್ರ ಪಯಿಂಟ್ಸ ಇರ್ಬೇಕು ಅವ್ನ ಯಾವ ತಪ್ ಮಾಡ್ದ ಅವ್ನಗ ಯ ಸೆಕ್ಷನ್ ಮ್ಯಾಲ ಶಿಕ್ಷೆ ಆಗುತ್ತಾ. ಅವನಿ ಅವನಿಗಿ ತಪ್ಪ ಮಾಡಿದ್ರ. ಶಿಕ್ಷೆ ಕೊಡಿಸ್ಬೇಕು ನಾನ್ ಎಲ್ಲಿ ಕೇಸ್ ಹಾಕ್ಬೇಕು ಅವನ್ ಮ್ಯಗ ಅದೆಲ್ಲ ಗೊತ್ತಿರ್ಬೇಕಲ್ಲ ನಿನ್ಗ್.
ಅದೆಲ್ಲಾ ತಿಳ್ಕೊಂಡ್ರಿಗ್ ಆ ಪಾಲಿಟಿಕ್ಸ್ ಎಂಟ್ರ ಆಗ್ತಿವಲ್ಲ ನಾವು.
ಹ್ಮ್ ಅದಕ್ಕೆ ಎಂಟರ ಆದ್ರ ಏನು ಆಟೊಮೆಟಿಕಾಗಿ ಅದೆಲ್ಲ ತಿಳ್ಕೊಂಡ್ ಬಿಡ್ತೀಯ.
ಹೌದ ಹೌದು
ಏನಣ್ಣ ನಿಮಗು ಏನೋ ಪಾಲಿಟಿಕಲಿ ಬರಬೇಕನ ಇಂಟ್ರೆಸ್ಟ್ ಐತೆನ.
ಏ ನಮ್ಗಂತ ಆತರ ಏನಿಲ್ಲ ಒಂದ್ಸ ಸಿಂಪಲ್ ಆಗಿ ಲೈಫ್ ಲೀಡ್ ಮಾಡ್ಬೇಕಂತ ನಮ್ಗ ಯಾವ. ತೊಂದ್ರರೆ ಇರ್ಬಡ್ದದು. ಸಾಲ ಅದು ಇದು ಅಂತ ಹೇಳಿ ಟೆನ್ಷನ್ ಇರ್ಬಡದು ಸಿಂಪಲ್ ಆಗಿ ಜೀವನಸಾದ್ರೆ ಸಾಕು.
ಸಿಂಪಲ್ ಆಗಿ ಅಂದ್ರೆ ರೈತ ಆಬಿಡಿ.
ಅದೇ ಅದೇನ್ ನೋಡ್ಬೇಕ್ ಮುಂದ.
ರೈತರ ಮಕ್ಕಳ ಇದ್ದೀವಿ ರೈತ ಆಗದ ನನ್ಗೆನ ಹೇಳತಂದೇನು.
ಹಾ ಅದು ರೈತರು ರೈತರು ಅಂತೀವಲ್ಲ ಅದುನ್ನು ತುಂಬಾ ಕಷ್ಟನಪಾ ರೈತರು. ಹಾ
ಹಾ
ರೈತರ ಅಂತರಲ್ಲ ಅದುನ್ನು ತುಂಬಾ ಕಷ್ಟ ಅಂತೀನಿ.
ಇವಾಗ ಕಷ್ಟ ಪಡ್ಲಿಲ್ಲ ಅಂದ್ರ ಬದನಕಾಯಿ ಬೇಳೆಕು ಆಗಲ್ಲಣ್ ಇನ್ನ. ಬೆಳೆ ಬೆಳೆದೆಲ್ಲ ಹೊಯ್ತು.
ಹಾ ಅದು ಅಷ್ಟು ಸಲ್ಲಿಸ್ ಬಾಯಲ್ಲಿ ಹೇಳಷ್ಟು ಸುಲಭ ಅಲ್ಲ.
ಹಾ ಅದ ನಿಜ.
ಅವ್ರಿಗನು ಬಾಳ ಕಷ್ಟ ಇದೆ ಈಗ.
ಹ್ಮ್ ಈಗ ರೈತರಿಗೆ ಅವ್ರಿಗೆ ಅವ್ರ್ದೇ ಆದಂತ ಒಂದು ಕೆಲವೊಂದು ಕಷ್ಟಗಳು ಇರ್ತಾವ ಒಬ್ಬೊಬ್ಬರಿಗ ನೀರಾವರಿ ಇರ್ತೈತಿ ಒಬ್ಬೊಬ್ಬರೀಗ ನೀರಾವರಿ. ಇರಲ್ಲ
ಹೌದ ಹೌದು ಕೆಲ
ಮೊನ್ನೆ ನಮ್ಮ್ ಜಮೀನಾಗ ಇದಾಕ್ಸಿದೆವಣ್ಣ ಬೋರ್ವೆಲ್ಲ.
ಹಾ
ಬರೀ ಇಪ್ಪತ್ತೈದ ಪೀಟೆ ನೀರ್ ಬಿದ್ದಾವಣ್ ನಮ್ಮ್ ಹೊಲ್ದಾಗ.
ಅದೃಷ್ಟ ಬೀಡಪ್ಪ ನಿಮ್ದು.
ಅದು ಎಷ್ಟು ಮೂರವರಿ ಇಂಚ್ ಇಪ್ಪತ್ತೈದ ಪೀಟಿಗೆ.
ಕೆಲೊಬ್ರಿಗ್ ಬೀಳೋದೆ ಬಿಳೋದೇ ಇಲ್ಲ ಕೆಲವೊಬ್ರು ಮ ಎರಡ್ನುರ್ ಎರಡ್ನೂರ್ ಪೂಟ ಹೊಡದುರ್ನು ಬಿಳಲ್ಲ ಒಳಗ ಡೆ ಎರಡೆರಡು ಮುನ್ನೂರ್ ಮುನ್ನೂರ್ ನಾನೂರೂ ಐನೂರು ಪೂಟ್ ಹೊಡದುರ್ನು ಬಿಳಲ್ಲ.
ನಾನು ಮೊದಲು ಇಲ್ಲಿ ಬಿಜಾಪುರ ಡಿಸ್ಟ್ರಿಕ್ ಅಲ್ಲಿ ಇದದ್ದೆ ಅವಾಗ ನಮ್ಮ್ ಅಲ್ಲಿ ಒಂದು ಒಂದ್ ಹಳ್ಳಿಲಿ ದೆ ನಾನು ಆ ಊರಿಗೆ ಬೇಸ್ ಹೇವಿ ಬರಗಾಲ್ ಬಂತಣ ಎಲ್ಲಾ ಊರೆಲ್ಲ ಹುಡ್ಕಾಡಿದ್ರು ಪೈಂಟ್ಗಾಗಿ ಒಂದ್ ಪೈಂಟ್ ಸಿಕ್ತು.
ಹಾ ಹಾ
ನೀರಿನ ಪಾಯಿಂಟ್ ಅಲ್ಲಿ ಬೋರ್ ಹಾಕಕತ್ತಿದ್ರು ಎಷ್ಟ ಎಷ್ಟಡಿ ಹಾಕಿರ್ಬೋದಣ್ಣ ಬೋರ್.
ಹಾ ಬಾಳ ಒಳಗಾಕೀರ್ಬೋದು ಅಂದ್ರೆ ನೀರ್ ಎಲ್ಲಿ ಸಿಗ್ಲಿಲ್ಲ ಅಂದ್ರೆ ಬಾಳ್ ಒಳಗ ಒಳಗಾಗಿರ್ಬೋದು ನೀರ್.
ಎಂಟ್--ನೂರ ಐವತ್ತು ಪೀಟ್ ಹಾಕಿದರು ಬರಿ
ನೋಡೋರು ಪರಿಸ್ಥಿತಿ ಹೆಂಗಿರ್ಬೋದಾ.
ಹ್ಮ್ ಮತ್ತೆ ಅಷ್ಟೊಂದು ಬರಗಾಲ ಆಗಿತಂದ್ರ ಊರಿಗ್ ಎಲ್ಲಿಂದ ಎಲ್ಲಿಂದ ನೀರ್ ಬರುತ್ತದ ಅದು. ಗೊತ್ತಿಲ್ಲ ಎಲ್ಲ ಬಾವಿಗಳು ತುಂಬಿ ತುಂಬದಂಗೆ ಇರ್ತವ ಮತ್ತ ಒಂಥರ ಕೇಶರಾಜ್ ಅಂ ಕೇಳಿದ್ರ ಹೆಸರು ಕೇಶಿರಾಜ.
ಹ ಅವು ಕೇಳಿರ್ಬೇಕು ಅಷ್ಟೊಂದು ಜಾಸ್ತಿ ಇಲ್ಲ ಒನ್ ಸ್ವಲ್ಪ.
ಶಬ್ದಮಣಿ ದರ್ಪಣಂ ಅನ ಒಂದು ಗ್ರಂಥ ಬರ್ದ ಬರದವರ ಅವರು.
ಹಾ ಹಾ
ಅಂದ್ರೆ ಬಸವಣ್ಣವರ ಕಾಲ. ಕಿಂತ ಮುಚೆ ಇದವರು್ರು ಹನ್ನೊಂದೇ ಶತಮಾನ ಬಸವಣಂದಂತ ಬಂದ್ರೆ ಇದು ಹನ್ನೆರಡು ಶತಮಾನ ಬಸವಣ ಅಂತ ಬಂದ್ರೆ. ಕೇಶರಾಜನವ್ರು ಹನ್ನೊಂದನೇ ಶತಮಾನದಲ್ಲೇ ಇದ್ರು. ಆ ಅವ್ರು ಹುಟ್ಟಿದ ಜನ್ಮಸ್ಥಳ ಅದು ಅವರು.
ಹ್ಮ್ ಅದೆಲ್ಲಾ ಇಷ್ಟ ಒಂತಾರೆ ಓದಕಿ ಕೇಳಕ ಬಾಳಿ.
ಹ್ಮ್ ನಾನು ಆ ಊರಲ್ಲಿ ಎಜುಕೇಶನ್ ತಗೊಂಡನಪ್ಪಾ ನಾನು ಇಲ್ಲಿ ಹುಟ್ಟಿವಿ. ಹುಟ್ಟಿಲ್ಲ ಆದ್ರು ಇಲ್ಲಾದ್ರರು ಒಂದ್ ಹದ್ನೈದು ವರ್ಷ ಬದುಕಿದೀನಿ ಅಂತ ಹೇಳ ಒಂಥರ ಒಂದ್ ಒಳ್ಳೆ ಫೀಲ್ ನನಗೆ.
ಹ್ಮ ಹ್ಮ್.
ಏನ ಗೊತ್ತಿಲ್ಲಣ್ಣ ಆ ಊರಲ್ಲಿ ಇರೋರು ಎಲ್ರು ಎಷ್ಟು ಗೊತ್ತ ಅವ್ರಿಗೆ ಬಾಯಿ ಕೊಡಕ್ ಆಗಲ್ಲ ನಾವು
ಹೌದೌದು.
ಪೈಂಟ್ ಮೇಲೆ ಪೈಂಟ್ ಮಾಡ್ತಾ ಮಾತಾಡ್ತಾರ ಒಂದ ದಿನ ಡಿ--ಗೆ ಅಳಾಡಿಸಸ್ಬಿಟ್ಟಿದ್ರು ಅವ್ರೆಲ್ಲ ಸೇರ್ಕೊಂಡು ದೇಶ ಏನ್ ಮಾಡ್ದ ಯಾರು ಜಾಣರ ತರ ಅವರು. ಪುಣ ಅವನು ಒಟ್ಟು ಬೇರವ್ರ ಹತ್ರ ಮಾತಾಡಕನು ಬರೆಯವ ಕೂ ಅವನಿ ಕಟ್ಟಾಕ್ಬಿಡವರು ಆ ತರ ಪುಲುು ಕಾನೂನು ಪ್ರಕಾರ. ಕಾನೂನು ಒಟ್ಟ ಬಿಡತದಲ್ಲ ಕಾನೂನು ಪ್ರಕಾರ ಮಾತಾಡೋರ ಅವರು.
ಹೌದೌದು ಆತರನ ಮಾತಾಡ್ಬೇಕು.
ಹಂಗಾಗಿ ಡಿ ಇಮಿಡಿಯೇಟ್ ಆಗ ಅವಊರಿಗೆಗ್ ಬಸ್ ಇರ್ಲಿಲ್ಲ ಬಸ್ ಬಿಟ್ಬಿಟ್ಟ ನಾಲ್ಕ್ ಬಸ್ ಬಿಟ್ಟ ಒಂದೇ ಸ--ಗೆ
ಹ್ಮ ಹ್ಮ ಅವನ ಅದ ಅದು ಆ ಊರಿಗ. ಕಾನೂನು ಪ್ರಕಾರ ಮಾತಾಡಿದ್ರ ಏನಪ್ಪಾ ಯಾರ್ ಬೇಕಾದಾರ ಬಕ್ತಾರ.
ಹ್ಮ್ ಸರಿ ಬಿಡೋಣ ಮತ್ತೆಲ್ಲ ನಸ್ತ್ ಬಿಡಿ--ಟ್ಟೆ ಅಸ್ತೈತೆ
ಹಾ ಸರಿ ಸರಿ.